ಹ ನಂದೀಿನಿ ಅಂದ್ರೆ ಏನ್ ಮಾಡ್ತಿದಿ ಇಕ್ಕೆ ನಾ ಊಟ ಆಯ್ತಾ
ಊಟ ಆಯ್ತೇನೆ
ನಿಂದು ನ ನನ್ ಬೆಳಿಗ್ಗೆ ತಿಂಡಿ ಲೇಟಾಗಿ ತಿಂದಿದ್ದೆ
ಹ
ದಕ್ಕೆ ಇನ್ನು ಮಾಡಿಲ್ಲ ಹಾ ಇದು ಚಪಾತಿ ಬೆಂಡೆಕಾಯಿ ಗೆ ನಿಮ್ದು ಬೀಜ ವ ಪುರಿ ಚತ್ರಣ ಮತ್ತೆ ಇನ್ನೇನ್ ಸಮಾಚಾರ ಕೊಟ್ಟಿದ್ರು ಇವಾಗ ಏನೋ ಅನ್ನ ಸಾಂಬಾರ್ ಮೊನೆ ಬಂದಿದ್ದೆಪ್ಪ ಲಕ್ಷ್ಮಿ ಅಕ್ಕ
ಈ ಸ್ಪೀಕರ್ ಏನಾದ್ರರು ಇಟ್ಟಿದ್ಯಾ ನ ವಯಸ್ ಎು ಆಕರಿ ಜೆ ಹ್ಮ್
ಮತ್ತೆ ಇನ್ನೇನ್ ಸಮಾಚಾರ
ಹೇಳ್ಬೇಕು
ಬೇಕಮ್ಮ ಎಳ್ಬೇಕು ಹಓದೋಳು ಹೋದೆ ಫೋನ್ ಇಲ್ಲ ಮೆಸೇಜ್ ಇಲ್ಲ ಇಲ್ಲ ನಾನನ್ ಎರಡ್ ಸರಿ ಬಂದಿದ್ದೀನಿ ಪಿ ಜಿಗೆ ಹ ಇದಾಗ ಬರ್ಬೇಕಕ್ತಾನನೆ ಅಯ್ಯೋ ಇವತ್ ಬರ್ಬೇಕಿತ್ತು ಲೇಖ ನಾವ ಒಂದಸ ಸೀರೆ ಎಕ್ಸ್ಪೋಗ ಹೋಗೋಣ ಅಂತ ಅನ್ಕೊಂಡಿದ್ದೆ ಹ ನಂಗೂ ರಜಾ ಐತಿ ಇವತ್ತು ಅಯ್ಯ ನಮ್ಮ ಮನೆಯವರುದ ಎನತ ತಿರ್ಗದೆ ಅದೇ ಕೆಲ್ಸವ ಅಂದ್ಬಿಟ್ರು.
ಹ
ಬಿ. ಎಂ. ಟಿ. ಸಿ. ಬಸ್ ತಗೋಬಿಡು ಒಂದ ಅಂತಾರ. ಗಡಿಲ್ಲರು ಓಡರ್ತನು ಬಿ ಎಂ ಟಿ ಸಿ ಮೊನೆ ಮೆಟ್ರೋಗೆ ಬಂದಿದೆ. ವೈಟ್ಫಲ್ ಶಿಫ್ಟ್ ಅದ ಈಗ ಅ ಬಿ ಎಂ ಟಿ ಸಿ ಬಸ್ ತಗೋಬಿಡು ನೀನ್ ಒಂದ ಅಂತಾರೆ ಹೆಂಗ ಜೀವನ ಚೆನ್ನಾಗೈತಾ ಹ್ಮ ಚೆನ್ನಾಗ
ಹ್ಮ್ ಮತ್ತೆ ಎಲ್ಲಿ
ಮತ್ತೆ ಎಲ್ಲ ಹುಡುಕ್ಲಿವ ಕೆಲ್ಸ ಇನ್ನು ಹುಕಿ ಹುಡ್ಕ್ತಾ ಇದೀನಿ ಹೋಗ್ತ ಇದೀನಿ ಇಂಟರ್ವ್ ಇದದೆ ಆದ್ರೆ ನನ್ಗೆ ಯ್ರು ಇದಾಯ್ತಲ್ಲ
ಅದೇ ನೋಡಿ
ನೋಡ್ ನಿಧಾನಕ್ಕೆ ಹೋಗಷ್ಟೆ ಅ ಅದಕ್ಕೆ ನಾನು ಸುಮ್ನಾಗಿದ್ದೀನಿ ನಂಗು ಆಷಾಢ ಬೇರೆ ಬತ್ತದ್ರೆ ಆಷಾಢಕ್ಕೆ ಬೇರೆ ಹಯ್ತನಿ ಅಂತ ಕೂತೀನಿ ನೆ ನೆಟ್ ಮತ್ ಫಿಫ್ಟೀನ್ ಹ ನೆಕ್ಸ್ಟ್ ಜೂನ್ ಫಿಫ್ಟೀನ್ಂದ ಜುಲೈ ಫಿಫ್ಟೀನ್ ಒಂದಂತ
ಹನಾ
ಹ್ಮ್
ಜುಡಫ್
ಜುಲೈ ಫಿಫ್ಟೀನ್ ತಾನೆ ಜುಲೈ ಫಿಫ್ಟೀನ್ ಇಂದ ಆಗಸ್ಟ್ ಫಿಫ್ಟೀನ್
ಹ್ಮ್ ನಾನ್ ಮುಗ್ದೋಯ್ತೆನೋ ಆಷಾಡ ಎಲ್ಲ ಅನ್ಕೊಂಡೆ ಇನ್ನು ಸ್ಟಾರ್ಟ ಆಗ.
ಆಷಾಡ ಮುಗದಿಲ್ಲ.
ಹ್ಮ್ ಮತ್ತ ಇನ್ನೇನ ನೇತ್ರ ಸಮಾಚಾರ?
ನೀ ಏನಿಲ್ಲರ ಚೆನ್ನಾಗ ಎಲ್ಲ ಹೇಳ್ಬೇಕು ಜಸ್ಟ್ ಬಂದ ಅವರ್ಗಡೆ ಹೋಗಿದ್ದೆ ಅಂದ್ರ ಪಜಿಗೆ ಹೊರ್ಗಡೆ ಕೆಲ್ಸ ಆ ಇದ್ದು ಬಂದಾಗಲೆ ಹನ್ನೆರಡು ಗಂಟೆ ನಡವರ್ ಅಯ್ಯ ನ ಇಲ್ ಕಟ್ಟ್ರರು ಇಲ್ಲ ಐತೆ
ಈ
ಹುಡ್ಕಿ ಹೊತ್ತು ಹೊಸಾದ್ ತರಿಸಸಿದ್ರು.
ಹೌದಾ ಹ್ಮ್
ಐತಿ ಮನೇಲಿ ಹಾ ಸುಮನೆ ಆಳ್ಟೆ ಹೊಡ್ಕೊಂಡು ಇದೊಂದು ಟೈಮ್ ಪಾಸ್ ಇದೊಂದ ಆಗದಲ್ಲ
ಅಲ್ಲಿ ಮನೆಯವರು ಇಲ್ದದಾಗ ಯೂಸ ಮಾಡುವ ಅಷ್ಟೆ.
ಅಯ್ಯೋ ನಮ್ಮ ಮನೆಯರು ಇಲ್ದಾಗ್ಲ ಎಂ ಗಂಟೆ ಮೇಲೆ ಬಂದ್ರೆದ ಅಟೆಂಡ ಮಾಡಲ್ಲ ನೆಟ್ ಆಫ್ ಮಾಡ ಮಡಗಿದ್ರೆ ನಿನ್ಗ ನ್ ಬರಲ್ಲ ಬ ಈಗವ ಈಗ ಯಾರ ಫೋನ ಮಾಡ್ತಾರೆ ಮಾಮೂಲಿ ಈಗ ರಂಜು ಈ ತರ ಎಲ್ಲಾ. ಹ ಇದ್ರೆ ಮಾಡ್ತೀನಿ ಅಂತ ಅವಾಗ. ಅಯ್ಯೋ ಬೆಡಕಣವಾ ಹಬ್ಬ ಮಾಡ್ಬಿಡ್ತಾರೆ ನನ್ನ. ಹ ಅಂತ ಹೇಳ್ತೀನಿ ಹಾ ಅಬ್ಬಮ್ಮ ಬಿಡ್ತಾರ ಬೇಡ ಅಂತ. ಯಾಕಮ್ಮ ಬೈಸ್ಕೊಂತ ಅ ಇಲ್ವದಾಗ ಮಾತಾಡ್ಕೋ ಇದ್ದಾಗ ಮ್ಮನಾರರು ಒಂದೇ ನನ್ನ ಮನಲಿ ಇರಲ್ಲ ಬಿಡ ಇನ್ಕಮಿಂಗ್ ಅಷ್ಟೇನಾ ಹ್ಮ್ ನಮ್ ಇನ್ಕಮ್ ಇನ್ನು ಕೋನ ಫ್ರೆಂಟ್ ಹಾಕಿಸಸ್ಕೊಂಡಿಲ್ಲ ಆಯ್ತು ನಾನೇ ಮಾಡ್ತನ ಒಂದ್ ಐದಾರಿ ಇರ್ತವೆ ಮಾಡು ಇವತ್ತು ನಾಳೆ ಎಲ್ಲ
ನಾಳೆ ಆ
ನಾಳೆ ಆಗಲ್ಲೇ ಸ್ಕೂಲ್ಗೆ ಹೋಗಬೇಕು ಬೆಿ ಬೆಳಿಗ್ ಬೆಳಿಗ್ಗೆ ಸ್ಕೂಲ್ ಗಟ್ಟೈತಿಲ್ವಾ ಅೆ ಬರದೆೇ ಆರ ಏಳ್ ಗಂಟೆವರೆಗೂ ಏಳ್ ಗಂಟೆ
ಇರ್ತೀನಿ ಒಳಗ
ಏಳು ಗಂಟೆವ್ರರು ಮಾಡ್ರಿ ಅಷ್ಟೇ ಏನ್ ಹತ್ತು ನಿಮಿಷ ಅಲ್ವೇ ಬಿಡು ಹಾ ಏಳ್ ಗಂಟೆವರೆಗೂ ಫ್ರೀ ಇರ್ತೀನಿ
ಹ್ಞ ಮತ್ತೆ ನೇನ್ ಸಮಸ
ಸಮಚಾರ ನೀನ್ನಏ ಇಲ್ಲ ಲೆಕ್ಕನ ಹೇಬೇಕು ಚೆನ್ನಾಗ ಅವ್ರ ನೀ ಹೇು ಚೆನ್ನಾಗವ್ರ
ಹ್ಮ್
ನಮ್ಮ ಎಂತ ಗಡ್ ನ್ಯೂಸ್ ಏನಿಲ್ಲ ಗುಡ್ ನ್ಯೂಸ್ ಏನ ಇಿಲ್ಲ ನಿನ್ನಸ ಏನಿಲ್ಲ
ಬಂದಾಗ
ಗ ಸಿಕ್ಕು ಒಓ್ ಬರಿೀ ನಿಮ್ ಅಕ್ಕ ನೋಡ್ಕೊ್ಬೇಡ ನಿಜವಾಗ್ಲಲುೂ ಬಂದಾಗ ಲೇಖನ ಕೆಳಗಡೆ ಗಟ್ಟೋಗಿದೀಂತೆ ನಾನು ಕೆಲ್ಸ ಬಿಟ್ಟೆ ಮಾರ್ಚ ಅಲ್ಲಿ ಹೇಳಿದ್ರು ಹ ಲೇಖನ ಓದ್ಲುಟಾ ರಿ ಮಾಡ್ಕೊಂಡ್ ಒಂದ್ ತಿಂಗ್ಳ ಮನೇಲಿ ಇದ್ ಒಂದೆ ಕಾಲೆ ಲೈರರು ಮ ಆತ್ಕ ನ ಮಾಡ ಈ ಇವಾಗ ಮೇಲ್ಗಡೆ ಬಂದಿದ್ಯಾ ಕಾವಿನ ಬಿಟ್ಟಿತ್ತಲ್ ನೀನ್ ಬೆಟ್ಕ ಎಲ್ಗಡೆ ಹ್ಮ
ಇವದೊಂದ.
ದಿನ ಇಲ್ಲಿ ಇರೋಣ ಅನ್ಕೊಂಡ ಬಂದಿದೀನಿ ಆದ್ರೂ ಏನೋ ಒಂಥರ ಕಂಫರ್ಟೇಬಲ್ ಅಲ್ವಾ.
ಹ .
ಅಡ್ಜಸ್ಟ್ ಆಗ್ಬಿಟ್ರೆ.
ಅದೇ.
ತೂಕ ಎಷ್ಟು ಕಂಫರ್ಟಬಲ್ ಅಂದ್ರೆ ಹೇಳಕ್ ಆಗಲ್ಲ. ಅದು ಒಂದೊಂದ ಪ್ಲೇಸ್ ಹೆಂಗಿರುತ್ತೆ. ಚೆನ್ನಾಗೈತೆ ಫ್ರೀ ಆಗಿ ಹೌದು.
ಹ ಕೆಳಗಡೆ ಎಂತ.
ಬೆಂತಲ್ಲಪ್ಪ ಬೆಲೆಸವಾಸ ಆಮೇಲೆ ಕೆಳಗಡೆ ಕನ್ಜಸ್ಟೆಡ್. ಕಂಜೆಸ್ಟೆಡ್ ಬಟ್ ವಾಶರೂಮ್ಗೆಲ್ಲಲ್ಲ. ಆರಾಮ ಇರುತ್ತೆ ಯಾವಾಗ ಬೇಕಾದ್ರೂ ಹೋಗ್ಬೋದು ಇಲ್ಲಿ ತರ ಕಾಯಂಗಿಲ್ಲ. ಹಾ ಅದೊಂದು ಅಡ್ವಾಂಟೇಜು ಅಂದ್ರೆ ಇಲ್ಲಿ ಮೇಲ ಮೇಲ ಐತಲ್ಲ.
ಅದೇ ಈ ಮೇಲೆ ಕಾಯಿ ಹೋದೆ ವಾಶ್ರೂಮ್ ನೆಮದಿ ಇರಲ್ಲ.
ಇರಲ್ಲ. ಹ್ಮ. ಅದಂದ್ ಮೇಲೆ ನಿಮಗ ಏನಿಲ್ಲ ಸ ಕನೈ ಹೇಳ್ಬೇಕು. ನೀನ್ ಹೇಳೋದ್ರಿಕೆ ನಿಮ್ದ ಏನ್ ಮದ್ವೆ ಗಿದ್ವೆ ಫಿಕ್ಸ್ ಮದ್ವೆ ಏನ್ ಮಾಡತ ನೂರ್ ಎಂಟು ಒಬ್ಬತ್ತು ಗೆಸ್ಟಿಕ್ ಲ್ಲ ನಾನು ತಿಂದಿದ್ದೆ ಲೇಟ್ ಆಗಿ ಮಟ್ ಚೆನ್ನಿದ ದಪ್ಪ ಕೇಳ ಲಕ್ಷ್ಮೀಕನ ಹೇಳುತ್ತೆ ಹೇಳಿ ಸ್ವಲ್ಪ ದಪ್ಪಾಗಿದ್ದೀನಿ ಯಾಕೆ ಸಣ್ಣಾಗ ತಾನೆ ದಪ್ಪ ಆಾಗಿದ ಹ ಇವ ಉಣಕೊಂಡು ಉಣ್ಕೊಂಡು ಮನೆಯಲ್ಲಿ
ಏನಾಗದ
ಹ ಹ್ಮ್ಪ್ಪಾನೆ ಆಗಿದ್ದೀನಿ
ಹ್ಮ್ ಹ
ಹ್ಮ ನೀನ್ ಹೇಳಿದ್ರೆ ನಾನ್ ಕೇಳ್ತೀನಿ ನೋಡ
ಇನ್ನು ಏನಿಲ್ಲ
ನಿಲಾನ ಹತ್ರ ಹೇಳ್ಬೇಕಿನ ನ ಹೇಳು ನಾನು ಕೇಳ್ತೇನೆ
ಹ್ಮ್ ಹ್ಮ್ ನಿಮ್ಮ ವೈಟ್ ಫೀಲ್ಡ್ ಅಂದ್ರೆ ಹೊಸು ಹತ್ತತ್ರ ಹೋಗಿದಿರ. ಸರ್ಚರಿ.
ಕರ್ತೂರ ಪೊಲೀಸ್ ಸ್ಟೇಷನ್.
ಹ್ಮ್ ನೀ ಈಗ ಕೆಲ್ಸ ಹುಡ್ಕೋತೀ ಅಂದ್ರೆ ಅಲ್ಲೇ ಹುಡ್ಕೋಬೇಕು.
ಹ ಅಲ್ಲೇ ಇವ ಇಲ್ಲೇ ಹತ್ರದಲ್ಲಿ ಉಡಿತಾತನ್ ಕಾಣವ ನಾನನ್ಂತ ದೂರ ಅಂತು ಬರಲ್ಲ. ಅಕು ನೋಡ್ ಸಿಗ್ತಾ ವೈಟ್ ಫೀಲ್ಡ್ ಎಲ್ಲ ಚೆನ್ನಗಿ ನೀ ಸಿಗುತ್ತೆ ಅಂತ ಹೇಳ್ತವ್ರ ಹೇಳೋ ಹೇಳವ್ರ
ಹ್ಮ
ವೈಟ್ಫೀಲ್ಡ ಅಲ್ಲ ಡುತ್ತತ
ಷ್ಟ ಅದೇ ಆಫ ಎಲ್ಲ ಅಪ್ಡೇಟ್ ಮಾಡು ಇದ ಹಂಗೊಂದ್ ಸಿಗ್ತವ
ನಮ್ಮ್ ಕನ್ಸಲ್ಟೆನ್ಸಿ ಒಳ್ಳೆ ಜಾಬ್ ಕೊ ಟ್ಟೆ ನಾವು ಒಳ್ಳೆ ಜಾಬ್ ಆದ್ರೆ ನಾನ್ ಕನ್ಸಲ್ ಕನ್ಸಲ್ಟೆನ್ಸಿಯಿಂದಾನೆ ಹೋಗುವ ಅಂತ ಒಳ್ಳೇದಾದೇ ಟ್ರಸ್ಟ್ ಇದ್ರೆ ಅಲ್ಲ ನಗೆ ಡ್ರೆಸ್ ಸಿರ್ಬೇಕಲ್ಲ ಸಿಗ್ಬೇಕು
ಇ ಕಷ್ಟ ಈಗ ಅವ್ರು ದುಡ್ಡು ತಗೊಂತಾರ ನಮ್ಮತ್ರ
ಹ್ಮ್ ಹತನಿ ಹಂ ಹೆಂಗೆ ಅಂತ ಬಟ್ ನಿನ್ ಬೇಕಾಗಿರೋ ಪ್ಯಾಕೇಜ್ ಸಿಗಲ್ಲ ಅದು ಹೌದು
ಹ್ಮ್
ಅದಕ್ಕೇನೆ ಸುಮ್ನೆ ನಾನು ಹಡುಕ್ತಾ ಇದ್ದೀನಿಂತ
ಅದು ಸಿಗುತ್ತೆ ಹುಡ್ಕ ಏನ್ ಮಾಡದ
ನಾನು ಎರಡು ತಿಂಗಳು ಖಾಲಿ ಆಗಿದ್ದೆ ಮತ್ತೆ ಸುಮ್ನೆ ಮದುವೆ ಸುಮ್ಮನೆ ಅವಾಗ ಟೈಮಲ್ ಮದ್ವೆ ಆಗುಡ್ಬೇಕು ತಾನೇ ಯೋ ಅವ್ರೇನವ ಬರ್ತಾರೆ ನಾ ಎಷ್ಟು ಸೋಂಬೇರಿ ಅಂದ್ರ ಲೆಕ್ಕನ ನಿಜವಾಗ್ಲುವೇ ಇಲ್ಲ ನಾನು ಲ್ಯಾಪ ಪ್ ಓಪನ್ ಮಾಡಿ ಖಲಿ ಎಂತ ಕೊಟ್ಟಿರೋದ ನೋಡ ಮಾಡಲ್ಲ ಯಾವಥರ ಫ್ರೀ ಟೈಮ್ ನೋಡಿ ಯೂಟ್ಯೂಬ್ ಅಲ್ಲಿ ನೋಡ್ಕಲ್ ಹ್ಮ ಬಸ್ ಹೇಳಲ್ಲ ನಂಗೆ ಹ್ಮ್ ದಡ್ಡ ಅಪೋಸಿಟ್ ನಂಗೆ ಅಂತ ಬೈತಾ
ಹೌ
ಅವರುಫಲ್ ಭ ಬಿಜೆಫಲ್
ಬರು ಒನ ಸಲ್ಲ ಮೊನ್ನೆ ಬಂದಿದ್ರು ನನ್ಗೂ ನೋಡಕ್ಕೆೆ
ಏನಾಯ್ತು ಒಬ್ಬ ಮಧ್ಯಾಹ್ನ ಒಬ್ಬ
ಬೆಳಿಗ್ಗೆ ಬಂದ ನನ್ ಇಲ್ಲೇ ಬೆಂಗ್ಳೂರ್ ಅಂತೆ ನಾಗರೂ ಭವ್ಯನು
ಏನು ಚೆನ್ನಾಗಿದೆ ನೋಡಕೆ ಬಟ್ ಅವ್ರಮ್ಮ ನೋಡಿದ್ರೆ ಭಯ ಆಗದು ನೋಡದ್ರೂಬಯ ಯಾವಗದು ನೋಡಿದ್ ತಕ್ಷಣ ಗೊತ್ತಾಗುತ್ತೆ ಫೇಸ್ ನ ಅಷ್ಟೊಂದು ವಿಕೋರವ ಅಷ್ಟೊಂದು ವಿಕೋರವಾಗಿ ಏನೋ ಫುಲ್ ಇಷ್ಟೇ ಘಾಟಿ ಆತರ ಅಯ ಅಂತವರಿದ್ರೆ ಕಷ್ಟ ಆಕಣವ ಸುಮ್ನೆ ಹೋಗಿ ಹೋಗಿ ಯಾಕೆ ಅದಕ್ಕೆ ನ ಮನೇಲಿ ಬ್ಯಾಡ ಹ್ಮ
ಒಬ್ಬ ಬನ್ನಿ
ಬಂದಿದೆ ದುಬೈವನು ಅದ್ ಹೇಳಿದೆ ನಿಂಗೆ ಅಂದ್ ನಾನಿದ್ದಾಗಲೇ ಯಾರೋ ದುಬಾಯಿಯವರ್ ಬಂದಿದ್ರು ಅಂತಂದೆ
ಅಂದ ಸೆಬ್ಬರ್ ಬಂದಿದ ಅವ್ರ ಅಪ್ಪ ಅಮ್ಮ ಬಂದಿದೀ ಅವುನ್ ಮಾತ್ರ ಮೆ
ನೀನ್ ಸುಮ್ಮ್ನೆತಾಗ ಇದ್ ಮಾಡ್ತಾ ಇರ್ತಯಲ್ಲಿ ಯಾವಾಗ್ಲೂುವೇ
ಬಲ್ಕು
ಹೊರಗಡೆ ಹೊರ್ಗಡೆ ಹೊರಗಡೆ ಹೊರ್ಗಡೆ ಎಂತ
ಅದೇ ನ ಮನೇಲಿ ಬೇಡ ಅಂತ ನೋ
ಹಾ ಹೊರ್ಗಡೆ ಹೋಗ್ಬೇಕು ಹೊರ್ಗಡೆ ಹೋಗ್ಬೇಕು ಅಂತ ಜಾಸ್ತಿ ಇಷ್ಟ ಪಡ್ತೀಯ ತಾನೇ
ಇಷ್ಟಾನೇ ಬಟ್ ಸಿಗ್ಬೇಕಲ್ಲ ನಮ್ಗೆ ಅನ್ಕೊಂಡ
ಸುಮ್ನೆತಲ ಅಲ್ಲಿವರ್ನೆೇ ನೋಡ್ಕೊ
ಹಾ ಹಾ ಹಾ
ಹಂಗಲ್ಲೇ ಅಂದ ಅದು ನಿಮ್ಮ ಅಪ್ಪಗೆ ನಿಮ್ಮ ಅಪ್ಪ ಅಮ್ಮಂಗಗೆ ಹೇಳಿದ್ರೆ ಅವ್ರ ಅದನ್ನೇ ಪ್ರಿಫರ್ ಮಾಡ್ತಾರೆ
ಅದನ್ನೇ ಹೇಳಿ ಯಾರು ಸಿಗ್ಬೇಕಲ್ಲ ನಮ್ಮವರ್ ನಮ್ ಕ್ಯಾಸ್ಟರ್ ಸಿಗದ ಕಷ್ಟ
ಆಗತ್ ಅಷ್ಟ ಎಲ್ಲೋರೆ
ಮತ್ತೆನ
ಮತ್ತೆ ನೀ ನ್ಲ್ಲ ಲಕ್ಕನ ಎಲ್ಲ ನೀನ್ ಹೇಳಿದ್ರೆ ನನ್ ಸರಿ ಇರು ನಿ್ ಆಮೇಲೆ ಏನ್ ಮಾಡ್ತೀನಿ ಹಾ ಸರಿ ಆಯ್ತು
ಹ್ಮ್